ಹ ಹಲೋ ಹಾ ಆರಾಮ್ರೀ
ಗ್ರಾಮ ಇದೀರಾ
ಆರಾಮ್ ನೀವ್ ಆರಾಮ
ಹ್ಮ್ ಇಲ್ಲಿಗ್ ಹೋಗಿಲ್ಲ ಮಮ ಮಾಮ
ಹಾ ಯಾಕತರಿ
ಹಾ
ಹಲೋ
ಹಾ ಹೇಳ
ಎಕಡೆ ಹೋಗಿರಾ
ಎಕ್ಕಡೆ ಇಲ್ಲ ಇಲ್ಲೇ ಸ್ಪ ಇಲ್ಲಿ ಬಂಗಾರ ತೋಗಬೇಕಂತ ಬಂದಿದ್ೀವಿ ಇದಕ್ಕೆ ಯಾದ್ಗಿಕ
ಯಾರಾರು ಹೋಗರಿ ಯಾವ್ದೀರಿಕ್ಕ
ನಾನು ನಮ್ಮ ಮನೆಯವರು ಬಂದಿದ್ದಾರೆ
ಹ್ಮ್
ಬಂಗ ಬಂಗಾರ ಬಾ ಜಿಗ್ಗ ಇದೆ ರೇಟ್ ಬಂಗಾರ ಊ ಒಂದ ತೊಲಿಗೆ ಒಂದ್ ಲಕ್ಷದ ಎಂಬತ್ ಮೂರು ಅಂತೆ
ಒಂದ್ ಲಕ್ಷದ ಎಂಬತ್ ಮೂೂರ ಒಂದ ತೋಲಿಿಗ
ಹ್ಮ
ಎಲ್ಲ ರೇಟ
ಆ
ರೇಟು ಜಗ್ಗೆ ಐತಿ
ಹೌದು ಹ್ಮ್ ಬೆಗ್ಗ
ಹ್ಮ್
ಬಂದಲ್ಲಿ ಅದಿರಿ ಬಂದ ತಗೋಬೇಕಂತ ಬಾಲ್ ತುಟ್ಟಿ ದೇ ಹೇಗೆ ಮಾಡುವ ಕ ಬರ್ತಾ ಇತಿಲ್ಲ ತೊಬೇಕಕ್ಂತ ಇದವಿ ಅದೇ ಒಂದ ಎಡ್ ಎಡತ ಬಂಗಾರ ಮತ್ತ ಅ ಮತ್ತ ಚೈನಾ ಅ ತೊಬೇಕಂತ ಬಂದವಿ ಇಲ್ಲಿಗೆ
ಸಾರಿ ನಿನ್ ತಂಗಿಗ
ಹಾ ಹ
ಹಾ ಲಗ್ನ ಮಾಯ ಹೋಗಿದೆ ತಂಗಿದ ನೋಡಿರಾ ಈ ಕಡೆ
ಹಾ ನೋಡವಿ ನೋಡವಿ ಇದೇ ಹೋಗ ಆದ್ಮೇಲೆ ಇ ಅ
ಉಗಾದಿ ಆದ್ಮೇಲೆ
ಹಾ
ಅವಾವ್ರಿಗೆ ಕೊಟ್ರಿ
ಅದು ಕಡೆ ಈ ಕಡೆ ಇದೆ ಅವ್ರ ಅಂದ್ರೆ ಈ ಕಡೆ ನಮ್ಮ ಅಮರ ಊರ್ ಕಡೆಗೆ ಕೊಟ್ಟು ಅಲ್ಲಿ ಆ ಕಡೆ ಸಿಂಜಿ ಸೈಡ್ ಇದೆ ಅದು ಊರಸರು ಗೊತ್ತಿಲ್ಲ ನೂ ಅಷ್ಟ
ಹಾ ಹಾ ಹಾ್
ಹ್ಮ್ ಆ ಕಡೆ ಕೊಟ್ಟವಿ
ಹೌದಾ
ಅದೇ ಸ್ವಲ್ಪ ದಕ್ಕಣಿಕ ಆದದು ಹಾಲು ಹಾಲು ಇದ ಅನಾ ನಿಮ್ಮ್ ಊರಲ್ಲಿ ಅಲ್ಲಿ ಅನಾ
ಹಾ ಇಲ್ಲಿ ಯೇನ ಅಲ್ಲಿ ಶಾಪೂರ್ದಾಗ ಹ್ಮ
ಅದೇ ಕಲ್ಯಾಣ ಮಂಟಪ ದೇವನ್ ದಿನಕ್ಕೆ ಬಾಡಿ
ಒಂದ್ ದನ್ಗ ನೋಡಿ ಎಲ್ಲ ಸೇರಿ ಆ ಐವತ್ ಎಪ್ಪತ್ ಐವತ್ತು ಅರವ ಸರ್ ಬರ್ ಒಂದು ಒ
ಹೌದಾ ಹಾ ಅದೇ ಸ್ವಲ್ಪ ಹೇಳ್ತೀರಾ ಇಲ್ಲ ಅದೇ ಹೇಳ್ತೀರ ಅಂತ ಅನ್ಸೆ ಫೋನ್ ಹಚ್ಚಿದ್ದೆ ಈಗ ಅೇ ಈಗ ಲಗ್ನ ಇದೆ ಅದಕ್ಕೆಲ್ಲ ಹಾಲು ಬೇಕೆ ಮತ್ತ ಮತ್ತ ಅಡಗೆ ವ್ಯವಸ್ಥ ಅಡಗೆ ಮಾಡೋರು ಇದ್ದಾರೆ ಅಲ್ಲಿ ನಿಮ್ಮ್ರು ಹರಲ್ಲ
ಅಲ್ಲೇ ಇದ್ದಾರೆ ನ ಇದ್ದಾರೆ
ಅದೇ ಸ್ವಲ್ಪ ಒಂದು ನಾಕೈದ್ ಮಂದಿ ಹೇಳ್ತೀರಾ ಎಲ್ಲಾ
ಹಾ ಹೇಳ ಅಡ್ಗೆ ಮಾಡ್ತಾರ ರೂಮ್ ಎಲ್ಲ ಕೊಡ್ತಾರ್ತಾರ ಎಲ್ಲ ಮದ್ ಆದ್ಮೇಾಲ ಒಂದ್ ಎಂಟ ದಿನ ಮುಂಚಿಕ ಹೇಳ್ರಿ
ಹಾ ಆಯ್ತು ಸರಿ ಓಕೆ ಹ ಅದು ಮತ್ತೆ ಅದು ಡಿಜೆ ಡಿಜೆ ಇದದೆಾನ ಮೂರಲ್ಲಿ
ಈಜನು ಆಹ್ತಿ
ಅದೇ ಎಷ್ಟು ಎಷ್ಟು ಎರಡು ಬೇಸ ಎ ಟಾಪ್ ಇದಾನ
ಹಾ
ಅಯ್ಯ ಅಲ್ಲಿ ನಿಮ್ಮೂಊರಲ್ಲಿ ಇದೆ ಎಷ್ಟು ಅದು ಬೀಜ ರೇಟ್ು
ನಿಜ ಇಲ್ಲಿ ಆಯ್ತು ಅ ಈಜ ತ ಉೊಂಡಂಗ ಐರ ಅವ ಕಸರಾವ ಕಸಾಯ ರಾವ
ಹಾ ರಜೆ ಒಂದು್ ಹದ್ಿನೈದು ಸರ್ ಜಯತರನು ಡಿಜೆ ಅ ಸ ಇದ ಆಯ್ತ ಇಲ್ಕ್ರೀ ಅವ ನಮ ಫೋನ್ ಹಚ್ಚ್ರ ಎಲ್ಲಾ ಮಾತಾಡೋಣ ಎಲ್ಲಾ ಈಗ ಲಗ್ನಗು ಶನಿ ಬಂದ ಇ ಅದಕ್ಕೆಲ್ಲ ಅಲ್ಲ ಮತ್ತೆ ತ್ತೆ ಹ ಮತ್ತೆ ಅದುದು ಚಿಕನು ಮತ್ತೆ ಚಿಕನು ಮತ್ತೆ ಮತ್ತೆ ಈ ಕಡಕ್ ಇದೆ ಮತ್ತೆಬ್ಬ ಒಂದೆ ಅದು ಎಲ್ಲ ಕಡೆ ಕಡಕ್ ಅನ್ನ
ಹ್ಮ್
ಏಂತ ಮಾಡ್ಬೇಕನ ಸನ ನನನೇ ಇದೆ ಜಲ್ಲಿಿ ಬಂದ ಲಗ್ನ ಎಲ್ಲ ಅದಿಕ್ಕೆಲ್ಲ
ಹೌದಾ
ಹ್ಮ್ ಅೇ ಮತ್ತೊಂದು ನಾಲ್ಕ್ ದಿನ ಕಾರ್ ಬೇಕಾಗಿತತ್ತು ಕಾರ್ ಸಿಗ್ತೆ ಕಾರ್ು
ಹಾ ಸೀತೆ ಸೀತೆ ಇದೆ
ಅದೇ ಒಂದ್ ದಿನಕ್ಕೆ ಎಷ್ಟು ಇದೆ ಬಾಡಿಗೆಯಲ್ಲಿ
ಎಲ್ಲಿಗೋಲ ಎಲ್ಲಿಗ ಹದಕ್ಕ
ಅಲ್ಲೇ ಇ ಶಾಪುರ್ಕ್ಕೆ ಇದರಿಂದ
ಶ ಶಾಪುರ್ಕಾ
ಹಾ ನಮ್ಮ ಊರಿಂದ
ನಮ್ಮೂರ್ ಅಂದ್ರೆ ಚಾಪುರ್ಗೋ ಅ್ಲ್ಲಿ ಹದ್ನೈದು ನೂರ ಇದೆ
ನೀನ್ನೂರಾ
ಹಾ
ಅದೇ ಏ ಹದಿನೈನೂರನ್ನು ಒಂದ್ ದಿನಕ್ಕೆ ಒಂದ್ ದಿನಕ್ಕೆ ಹದಿನೈದುನೂರಾ
ಹಾ
ಅದೇ ಒಂದ್ ನಾಕ್ು ಜನ ಬೇಕಾಯ್ತು ಕಾರು
ಹ್ಮ್ ಚಗ್ ಹೇಳ್ತ ನೀವು ಯಾವಾಗ ಬೇಕೋ ಅವ
ಹ್ಮ ಹಾ ಅದೇ ನಿಮ ಫೋನ್ ಹಸ್ನ ಅವಾಗ ಹೇಳಂತೆಿ ಹಂಗ
ಹ ಸಾಮನ್ಯ ಬೆಮ ಹ್ಮ
ಎಲ್ಲ ಮತ್ತೆ ಚೋಟ ಗೀಟ ಎಲ್ಲ ತರ್ಬೇಕು ಅನ ಬಾಳ್ ಬಾಳ್ ಚಿಗ್ಗದ ನ ಎಲ್ಲಾ ಬಗಣಿ ಗಿಗಣಿ ಎಲ್ಲ ಅಲ್ಲು ಚಿಕತೆ
ಅಲ್ಲಿ ಅಲ್ದಾಗೆ ಇರ್ತಾವ
ಹ್ಮ ಅ ಮತ್ತೆ ಇಲ್ಲಿ ಅಲ್ಲಿ ಇದು ಶಾಪರ್ ಬರಕ್ಕೆ ಒಂದು ಕೃಷಿಯರ್ ಬೇಕಾಯ್ತು ಎಷ್ಟ ಅಂದ್ರೆ ಒಂದು್ ಹತ್ತು ಬೇಕು ಕೃಷಿಯರ್
ಪ್ರಷ್ ನ ಹ ವು ನ ಹವ
ಎಷ್ಟ ಕ್ರಷರ್ಗೆ ಇಳ್ತೀರಾ ಸ್ವಲ್ಪ
ಹೇಳ್ತೀವಿ ಹೇಳ್ತೀವಿ ಹೇಳ್ತಿೀವಿ ಅಗೂ ಹೇಳ್ತಿೀವಿ
ಅದೇ ಅದ ಹೆಂಗಿದೆ ಬಾಡಿ ನಮ್ಮೂರಿಂದ
ಪ್ರೆಷರ್ಕ ಇದೆಯ ಅದಕ್ಕನು ಆ ಅದ್ ಅಷ್ಟೇ ಇದೆ ಹದ್ನೈನೂರು ಬಾಡಿಗೆ ಇದೆ ಏ ಕಿಲೋಮೀಟರ್ ಎಸ್ತಾರ ಯಾವ ಅದಕ್ಕ ಸೀಟ್ ಮೇಾಲ ಹಾಕ್ತಾರ ನೋಡ್ಬೇಕ ಅವ ಕೇಳ್ಬೇಕ ಅವ್ರ ಕಿ ಹೇಳ್ಬೇಕುಗೆ ಹ್ಮ್ ಹೇಳ್ತೀವಿ ನೀವ್ ಯಾವ ಫೋನ್ ಮಾಡ್ತೀರಿ ಅವಾಗ ಕಾಲ್ ಮಾಡ್ರ ನಾವ್ ಹೇಳ್ತಿೀವಿ ಬಾಂಡ ಇದ್ದೀವ ಅ ಏನ ಬಾಂಡ ಬಾಂಡ ಬಾಂಡ
ಹಾ ಅದು ಅ ಬಾಂಡಾ ಅದೇ ಸ್ವಲ್ಪ ಇನ್ನೊಂದು ಹನ್ನೆರಡು ಕಡಿಮೆಿದ್ದು ಾವ ಬಾಂಡು ಸ್ವಲ್ಪ ಹೊಡೆ ಕೂತದಾರ ಎಲ್ಲಾ ಗಂಡರ್ ಹುಲರು ಸ್ವಲ್ಪ ಹೊಓಡದು ನಿಮ ಕಳಿಸ್ತೀನ ತೋರಿ ಬಾಂಡ ನು
ಹಾ ಇವ ಸಂಜೆ ಕಾಲ ನಾಳೆಗೆ ಕಳಚರ್
ಹೌದ ಸರಿ ಸರಿ ಕಳ್ಸ್ತೇನಿ
ಹ್ಮ ಆರೆಂಚುಳ
ಆರೆಂಚಾ ಸರಿ ಅದೇ ಅದೇ ಆರೆಂಚುನು ಬರ್ತ ಇತ ಬರ್ತ ಬರ್ತ ಇವತ್ತು ಇವತ್ತು ಮ ಇವತ್ ರಾತ್ರಿ ತುಂಬಿ ನಿರ್ಸ್ತ ನಾಳೆ ಮುಂಜೆಯಲ್ಲೆ ಬರ್ತ ನಾಳೆ ಮುಂಜಲ್ಲ
ಹ್ಮ್ ನಿನ್ ಫ್ರೆಂಡ್ ಹಚ್ಚಿದ್ನಾ ನಸ
ಹಾ ಹಚ್ಚಿದ್ದ ಹಚ್ಚಿದ್ದ ಇನ್ನು ಆ ಮಗಳ ಹಚ್ಚಿತಾ ಗಳನಕ್ಕೇಂತ ತ ಸಹತನ ಜನ ಅವನು ಏನ ಕಾರ್ ಇದು ಲೈಸೆನ್ಸ್ ಹಾಕಕ್ ಕೊಯ್ದಾನಂತೆ
ಚಾಪುರ್ಕಾ
ಹ್ಮ ಕಾರ
ಎದರ್ ಸದಾಗ
ಕಾರ್ಡ್ ಇದು ಲೈಸನ್ಸ್ ಲಐಸೆನ್ಸ್ ಮಾಡ್ಸಕೋೋಗ್ದಾರೆ ಅವ್ರನ್ನು ಏನ
ಅದು ಯಾಕ ಹೋಗ ಹಂಗ ಅದ ಲೈಸೆನ್ಸ್ ಯಾಕೆ ಮಾಡ್ಸಕ ಏನು
ಏನ ಅವಟ್ ಏನ ಕಾರ್ ತೋತರ ಅಂತೆ ಅವನು ಕಾರ್ ತೋತನ ಅಂತೆ ಮತ್ತೆ ತಗೊಂಡ ಏನೋ ಶತಿ ಕೆಡ್ ಕಾರ್ತತಾರಂತೆ ಅದಕ್ಕೆಲ್ಲ ಅಷ್ಟ ಲೈಸೆನ್ಸ್ ಏನೋ ಜಿಗ್ಗಿದ್ದಏನ ಬೇಕಂತೆ ಅದು ಬರಕೆ
ಹ್ಮ್
ತವಾಮ ಮ ಅವ್ರ ಫ್ರೆಂಡ್ ನಿಂಗರಜ್ ಅಂತ ಇದ್ದಾನೆ ಅವ ಇಬ್ರು ಇದ್ದಾರೆ
ಲಿಂಗರಾಜಾ ಹಾ ಹಾ
ಅವನು ಹೋಗಿದ್ದಾನೆ ಏನ ಏನ
ಹ್ಮ್ ಹೇಳ್ರಿ ಮತ್ತತ್ ಹೇಳ್ರಿ ಮುಂದ್ ಹೇಳ್ರಿ
ಅದೇ ಅವ ಅವ ಅವ ಹೋಗಾರ ಏನ ಅವ್ರ ಸೋರ್ ಕಡದಾರ ಅಂತೆ ಅವ್ರ ಸರ್ ಅದೇ ಆಕ್ ಬರ ಲೈಸೆನ್ಸ್ನ್ನ್ ಹೋಗಿದಾರಂತೆ ಮತ್ತ ಅವ್ರ ಏನ ಸರ್ ಏನು ಗುಲ್ಬುರ್ಗಕ್ಕೂ ಇದ್ದಾರೆ ಅಂತೆ ಇದಕ್ಕೆ ಕೆಲ್ಸ ಇ ಅಂತೆ ನ ಅಲ್ಲ ಇದ್ದಾರೆ ನಾಕ ಇದಕ್ಕೆನ ಬ ಸ ಅಂತೆ ಅವಾಗ ಅದೇ ಅವಾಗ ಮಾಡಿಕಂದು ಭರತನಾಟೀಶಂದ ಅಂತಿದ್ದಾರೆ
ಹೌದಾ
ಹಾ ಅವ್ರನ್ ಏನ ಕಾರ್ ತೋತಾರ ಅಂತೆ ಸೆಕೆಂಡ್ ಹ್ಯಾಂಡ್ ಶಿಫ್ಟ್
ಹೌದಾ
ಹೂ ಅದು ಶಿಫ್ಟ್ ಎಷ್ಟಿದೆೆ
ಆ
ಶಿಫ್ಟ್ ಶಿಫ್ಟ್ ಎಷ್ಟಿದೆ ಅಮ್ಮ ಇದು ಗಾಡಿ ರೇಟ್
ಶಿಫ್ಟ್ ಗಾಡಿ ರೇಟ್ ನೋಡ್ರ ಅದು ವಸುತ್ ತೋಗೊಬೇಕಂದ್ರ ಎಂಟು ಎಂಟು ಒಂಬತ್ ಲಕ್ಷ ಬೀಳ್ತಾವ
ಹ್ಮ ಸೆಕೆಂಡ್ ಹ್ಯಾಂಡ್
ಸೆಕೆಂಡ್ ಹ್ಯಾಂಡ್ ತಗೋಬೇಕಂದ್ರೆ ಐದ ಲಕ್ಷ ಚಲೋ ಗಾಡಿ ಬೇಕ್ ಅಂದ್ರ ಐದಇಲ್ಲ ಐದು ಆರ್ ಲಕ್ಷ ಬೀಳ್ತುದ
ಹೌದಾ ಹ ಹ
ಸ್ವಲ್ಪ ಅಷ್ಟೇ ತೋಗಬೇಕ ಅದನ್ನು ಮೂರು- ನಾಲ್ಕು ಲಕ್ಷ ಬೀಳ್ತಾವ ಸ್ವಲ್ಪ ಕಡಿಮದಾಗ ಕಡಿಮೆ ರೇಟ್ ದಾಗ
ತೊಗೊಳೋಧು ಚಲೋ ಇದೆ
ಹಾ ಹೊಸಧೆ ತೋಗ್ಬೇಕು ಅದೇ ಪಾಡ
ಅದೇ ಅದೇ ಹಾ ಹೊಸದು ಚಲೋ ಇರ್ತವೆ ಎಲ್ಲ ಕಾರು
ಹಾ
ಹೂ ಅದೇ ತೋ ಅದೇ ಏನ ತೂಗೊತಿದರಂತೆ ಅದಕ್ಕೆ ಅವ್ರು ಅನ್ನ್ಣರ್ ತೋರ್ತಾರಂತೆ ಅದಕ್ಕೆಲ್ಲ ಇ ಲೈಸೆನ್ಸ್ ಹಾಕಕ ಹೋಗಿದನ
ಹ್ಮ್
ಏನೋ ಇಲ್ಲಿ ಶಾಪೂರಅಲ್ಲಿ ಏನ ಕಲಸ್ತಾರಂತೆ ತಿಂಳಿಗೆ ಎಷ್ಟ ಮೂರ್ ಸ- ಮೋರ್ ಸಾವಿರ ಇದೆ ಅಂತೆ ಗಾಡಿ ಕಲ್ಸಕೆ
ಹಾ ಹಾ ಹ ಡ್ರೈವಿಂಗಾ
ಹಾ ಡ್ರೈವಿಂಗ್ ಹಾ ಡ್ರೈವಿಂಗ್ ಕಲ್ಸಾಕೆ
ಡ್ರೈವಿಂಗ್ ಮಾಡ್ತಾರಂತ ಅವರು
ಹಾ ಡ್ರೈವಿಂಗ್ ಏನೋ ಮಾಡತಾರ ಅಂತೆ
ಹಾ ಹಾ ಹಾ ಹ್ಮ್
ಅದೇ ಅದೇ ಈಗ ಹಾಕಿ ಏನ ಕಲಿಯಕ್ೋತಾರಂತ
ಹ್ಮ್
ಅಕ್ಕೆೇಳ ಎಂದರು ಅದಕ್ಕೆ ಫೋನ್ ಮಾಡಿದ್ದೆ ಅಗೆ ನಾನು ನಿಮ ನಿಮ ಜೊತೆ ಮಾತಾಡಕುದ್ ಎರಡ್ ಸಲ ಕಟ್ ಮಾಡಿದ್ರು ಮತ್ ತಾವೇ ಹಚ್ಚಿದ್ರು ಫೋನು
ಹಾ
ಆ ತಾವೇ ಹಚ್ಚಿದ ಮಲ ಹಿಂಗಗೆ ಹೇಳಿದ್ರು
ನಮ್ ಕೂಡ ಮಾತಾಡ ್ರ ಅವರು
ಅದೇ ಅಂದ್ರ ನನ್ಗೆ ಫೋನ್ ಮಾಡಿದ್ದ ಮತ್ತ ಎಂದಡ ಮ ಮಾಡಿ ಈ ತರ ಹೇಳ
ಹಾ ಹಚ್ಚಿದ್ರು ನನ್ಗ್ ಮಾತಾಡ ಮತ್ತ ಮಾತಾಡಿ ಅವ್ರ ಹಚ್ಚಿದ್ರು ನಾ ಹಚ್ಚಿದ್ದೆ ಮತ್ತೆ ಮಾತಾಡಿ ಇಬ್ರು ಮಾತಾಡ
ಹಾ ಹಾ ಹಾ ಅೇ ಹಾ ಹಾ ಚ ಸ ರೂಮ್ ಅಲ್ಲಿ ಇದರಂತೆೇನಾ
ಹಾ
ಸರ್ನ ಎಲ್ಲ ಚಲೋ ಇದ್ದಾನೆ ಅವನು
ಲಿಂಗ್ಸ ಲಂಗ ಲಿಂಗರಾಜನಾಥ
ಅವನು ಎಲ್ಲ ಕ ಇದ ಅವಂದು ಪೂರ ಈಗ ಮತ್ತೊಂದು ಅದ ಕ್ರಿಯೇಟ್ ಮಾಡ್ತಾನಂತ ಯಾವ ಮಾಡ್ತಾನೇನೋ ಅವಾಗ ಅಷ್ಟ ನಂದನ
ಹಾ ಹಾ ಹಾ ಇನ್ನೊ ಒಂದ ಗ್ರೇಟ್ ಮಾಡ್ತಾನಂತ
ಹಾ ಎಲ್ಲ ಮುಗ್ದೇ ಅವನು ಅವರು ಒಣಾಗ ಎಲ್ಲರಿಗ ಹೇಳಿದ್ದಾನೆ ಅವನು
ಹೌದಾ
ಕೆಳ ಎಲ್ಲ ಅಲ್ಲೇ ಬಗ್ಲಾಗಿ ಇರ್ತಾರೆ ಅದ ಕೆಲ ಮಾತಾಡಿ ಎಲ್ಲ ಆಗಿದ ಅವನು
ಅವ್ರ ಒಣಗೆ ಎಲ್ಲಾರೂ ಹೇಳೋಣ
ಹ್ಮ್್ಮ ಎಲ್ಲರಿ ಏನ ಅದು ಮುನ್ನೂರು ರೂಪಾಯಿ ಅಂತ ಹೇಳಿದಾನಂತೆ ಅದೇ ಒಬ್ಬನಿಗೆ ಮುನ್ನೂರು ರೂಪಾಯಿ ಅಂತ ಅದ ತೆಗ ಕೊಡ ಯಪ್ಪು
ಆಾ
ಅದು ಮುನ್ನೂರು ರೂಪಾಯಿ ತಗೊಂಡ ಈಸಿಂದ ಹಾಕಿ ಕೊಟ್ಟಣಂತದೆ ಅಪು
ಹೌದಾ ಚಾರ್ಜಿಂಗ್ ತೊಂದರಂತ
ಹೌದಾ ನನಗ ನನಂತಾನೆ ಯಾರ ಕೇಳಿದ್ರೆ ಹಿಂಗಂತ ನನ ತಂದದಾನೆ ನ ಯಾರ ಕೇಳಿಲ್ಲ ಏನಾದ್ರು ನ ಯಾರ ಕೇಳಿಲ್ಲ ನಾನಗ
ಅವ ಮಾಡಿದ್ ಕೊಡ್ಸಕತ್ ನೂರು ಮುನ್ನೂರು ರೂಪಾಯಿ ಚಾರ್ಜ್ ತೋತಾನಂತ
ಹಾ ಚಾರ್ಜ
ಯಾರು ಇನ್ನು ತೋತಾನಂತ ಇವನ್ ತೋತಾನಂತಾನ
ಕರೆಕ್ಾ
ಲಿಂಗರಾಜ ಲಿಂಗರಾಜ್ ಬಲ್ಲಿ ನಾದ ಗ್ರೂಪ್
ಹ್ಮ ಅದು ಗ್ರೂಪ್ ಗ್ರೂಪ್ ಅದು ಅದು ಗ್ರೂಪ್ನಾಗ ಹಾಕಿಡ್
ಇಲ್ಲ ಈ ಒಂದ ಬ ಆದ ಇ ಆದ ಅವರು
ಅದು ಇಬ್ಬರು ಬಲದೆ ಗ್ರೂಪ್
ಅವ್ನ್ ಬಲಿನಾಾಥ್ ಅಾ ಅವ್ರ ಹಿಂಗ ಅವ್ರಿಂಗ ಯಾರು ಹಕಾರ
ಕಕ್ಕೆ ಜಾನ
ಅವ ಗ್ರೂಪಿಗೆ ಅವನು ಹಾಕನನಾ ಹ ನಮಗೂ ಹಾಕಿದ ನೋಡ ಒಂದು ಗ್ರೂಪ್ ನಮ ಇೊ ಒಂದು ಗುರುಬ ಹಾಬೇಕ ಇಲ್ ಹಾಕಿಲ್ಲ ಮಗ
ಹ್ಮ ಹೌದು ಕೇಳಂ ಕಳಂ ಸರಿ ಫೋನ್ ಬರ್್ದ ನ ಅಸ್ನ ಹೆಿಂಗೆ
ಹಾ ಸರಿ ಓಕೆ ಸರಿ
ಸ ಸರಿ
ಅಲೋ
ಹಾ